ನರಿಗೆ ಆರಾಮಭಿದೆ
ಹ ಹ ಎಡು ಕಸ್ತದ ಎ
ಸರು
ಹಾ ಆರಾಮೇ ಹ ನೀನ್ ಬೆಳೆ ಬೆಳೆ ಚಲೋ್ರ ಯಾರ ಜರಮ್ಮಳ್ರ ಹ ಯಾರಿಗ ಆರಾಮಲ್ಲಂದ್ರ ಅಂತಳ್ರ ಏ ಬೆಂಗಳೂರುಗಿರಾರ ಯನ್ಯಟಗಿರಿ ಹಗರಾರ
ತಿಯ್ತ್ರೆ ಸ್ವಲ್ಪ ಅ ನಾವಿದ್ರೀ ಸಲ್ಲಿಲ್ಲಿಗ ಹೋ್ತೀವಲ್ರಿೀ ಕೆಲ್ಸಕ ಬಾಳಣ
ಆಯ್ತಾಯ್ತ್ ಮತ್ತೆ ನ್ಡ್ದ್ರ
ಆ ಆಯ್ತ ಆಯ್ತ್ ಎಲ್ಲ ಮಕ್ಕಳ ಅವರು ಅರಮನ್್ರ
ಹ್ಮ
ದಾಕಂಗ ಪಿಕನ್ ಸಪ್ ಚಲತ್ ವರ್ಷ ರೇ ಗ್ವಲ್ ಪಿಲ್ಲ ಉತ್ಸಲಾನಂಗ ಅಂತ ಹ
ಬರ್ತದೆ ಹೆಂಗ್ ಬಿಡ್ತೀವಿ ನಮ ನಮ್ಮ್ ಮನೆಕ
ಏನು ವದರ್ತ ಅಲ್ರರಿ ಹಲೋ. ದೂರ ಕಾರು
ಸ್ವಲ್ಪ ದವಕನಿ ಪಿಕಾನಿ ಚೋಲಾ ರಿ ಪಾರ್ಗ ಆಟಮ ಜಾಸ್ತಿ ಆನಂದರ ಏ ರಿ ಆಯ್ತಾಯ್ತ್ ರಿ ಎಲ್ಲಾರು ಅರಾಮರಿರಾ
ಆರಾಮ ಮಾರಣ್ಣ
ಆಯ್ತ ಆಯ್ತ ಹಾ ಆರಾಮವಿ ಅಮ್ಮ ಯಾವ ದವಕಾನಿಗ ಇರಾ
ಮಾಡಪ ಹೇಳ್ತಾರೆ
ಸ್ವಲ್ಪ ಗೋಲಿಪಿಲಿ ಚೋಲಾ ಕೊಡ್ರರಿ
ಮಕಂದನ್ ರಿ ಮಕಂದನ್ ಹ್ಮ ಹ
ಅಲ್ಲರಿ ಗೋಲಿಪಿಲಿ
ಆ ರಿ
ಆ ಆಯ್ತ ಆಯ್ತ್ ರಿ ಯಾರಾರ ಹೋಗರಿ
ನಮ್ಮ ಅಮ್ಮ ಹ ಅಪ್ಪಾ ಬಂದವೀ
ಹ ಆಯ್ತ್ ಆಯ್ತಾ ರಿ ಊಟ ಮಾಡಿದರಿ
ಮಾಡ್ಬೇಕ್ರಿ ಇನ್ನ ಮಾಡಿಲ್ಲಾ ಮಾಡ್ಬೇಕ್ರಿ ಇವಾಗ ಹೌದ ರಿ
ನಾನು ಒಬ್ಬವನೇ ಇದೀನಿ ರಿ ಯಾದಗಿರಿ ಗೊಂಬ್ರಿ ನಿಮ್ಮ ತೋರಿಸ ಎಂದು ಬರಕ ಬರಿ ದಾವಾಕನೇಕ
ಬರ್ತನೀ ತಡೀರಿ ಚೇಂಜ್ ಇರತವ ಮುಂಜಾಲೆ ತಗರಿ
ಬರಿ ನನ್ಗ ಯಾವನ್ ದವಕನಿ ಗೋತ್ತಿದ್ರ ಸ್ವಲ್ಪ ತೋರ್ಸ ಎಂದ ಬರಮಮ್ರಿ
ಕಾಲೇಜಿಗ್ ಹೋಗಿ ಬಂದ್ರೇನು.
ಈಗ ಒಂದ್ ಎರಡ ದಿನ ಐತಿ ಬಿಟ್ಟ ನಮ್ಮ ತಮ್ಮಗ ಆರಾಮ ಇಲ್ಲರಿ
ನೌಕರಿ ತೊಗರಿ
ಊ
ಹಾ ರಿ
ಕಾಲೇಜ್ ಫ್ರಿಲೆ ಸ್ವಲ್ಪ ಚಲವುದ್ರೆ ನವಾಕರಿ ತೊಗರಿ
ಹ ರೀ ನಾವ್ ಹೊತ್ತಿವ ಬಿಡ್ರಿ ನೀವು ನೀವ್ರರಿ ನೀವ ಆರಾಮ.
ನಾವು ನಮದು ಪೊಲೀಸ್ ಐತಾರಿ.
ಪೊಲೀಸ್ ಆಕಿದಯ
ಹ ರೀ ಪೊಲಿಸ್ ನೌಕ್ರಿ ಅಯ್ತೆ.
ಹ್ಮ ಹ. .
ನೀ ಎಷ್ಟ್ನೇ ಕ್ಲಾಸ್ .
ನಾನು ಸೇವೆಂತ್. ಹಾ ಕಾಲಜು.
ಕಾಲಜರು. ಆಯ್ತಾಯ್ತು.
ಹ.
ಹಾ ರ.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
ನಾ ಆರಾಮೇನ್ ನೋಡ್ರ.
ಹರಮ್ ಇದಿನಪ್ಪಾ.
ಮಳೆ ಬರಕನ್ ಬಂದ್ರಕಡೆ.
ಹ್ಮ್ಮ್ ಹಾಕದ್ರಿ ಮಾಡಂಗ್ ಬಂದ್ರೆ ಚತ್ತರ್ ಬಾಗಿ. ಇ್ರ ಬಂದ.
ಒಂದ್ ಹನಿ ಬರವಲ್ದಲ್ರಿ ಮಳೆ ಎಲ್ಲ ಇತ್ ಎಲ್ಲ ಕಲಾಶ ಆಗ್ಯವ್ರೀ ರೈತ್. ತ್ರ ಹೆಂಗ್ರಿ ಇಂಗ್ ಮಾಡಿದ್ರ ರೈತ್ರಿ.
ಹೆಂಗ ಮಾಡ್ತರಿ .
ಅಲ್ಲಾರೆ ರೈತ್ರಿಗೆ ಮಳೆ ಬರ್ಬ. ಕ್ರಿ ರೈತ್ರಿ ಮಳೆ ಮಳೆ ಬರ್ಲಕ್ ರೈತ.
ರೈತ್ರ ಒಂದ್ ಮಾಡಿದ್ರೆ ಒಂದ್ ತುಪ್ಪ ಸಿಗಿದ್ರೆ ಯಾರಿಗ ಅಲಿ.
ಹರ.
ದೇವರ್ ಮಳೆ ಬರ್ಲಾರ ನಾವ್ ಏನ್ ಮಾಡಂರಿ.
ಹಾ ರೀ ದೇವ್ರಿಗೆ ಗೊತ್ತದ್ರಿ ನಮಗ್ ಏನ್ ಗೀತಾಕತ್ರಿ.
ಹ್ಮ ದವರು ದೇವ್ರ ಸೊ ಕಾಪಾಡ ಪಾಡಾರ.
ಹರ.
. ಹಾ ಮಾಳಿ ಚಳಿ .
ಆಯ್ತ್ ಆಯಿತ್ರು.
ಹ್ಮ್.
ಗೋಯ್ಲಕ್ಕೋಟ್ ಏನ್ರಿ.
ಹಾ ರೀ ಕೊಟ್ಟಾರೀ.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
ಸಪ್ ಪಾರ ಚಲತ್ ತೋರುಸರಿ ತರಳಗಾಯ ಬತಲ್ ಪಾರ. ಅಲ್ಲ ಸ್.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
ಹಾ.
ನೀಲ್ಲ ಬಲ್ಲ. .
ಆಯ್ತಾಯಯ್ತ್ರ. ಏನ್ ನಡದ್ರ ಅದುಲ್ಲ ನಾಳೆ ಏನ್ ಕೆಲ್ಸಾರು.
ನ ನೀರು ಬೆಳಿಲಿಲ್ದಾವಕೆ. ನಾಕ್ ಎಕ್ರಿ ಹೊಡ್ಕೊ ಬರಕ್ರಿ ನಾಳಿಗೆ ಎಲ್ಲಾ. ಮಸ್ತಕಾತ್ರಿ. ಮಸ್ತ್ ಅಕದ್ರಿ ನಾಳಿಗೆ ಏನ್ ಮಾಡ್ತಿ .
ದವಕದಲೆಷ್ಟ್ ದವಾಗ ಬರ್ತಾದ್ರಿ ನಿಮ್ಗ.
ನಾವು ಹೋಗಬಕ್ರ ದವಕನಿಗೆ ಗಳೇ ಹೊದ್. ಒಂದ್ ಹೋಕಂನ್ರೀ ದವ್ಕಾನಿಗ್ ಒಂದ್ ಹನ್ನೊಂದ್ ಹನ್ನೆರಡ್ ಆದ್ರಿ ಟೈಮ.
ಆರ
ಹ ಟೈಮ್ ಹನ್ನೆಡು ಹಂಗತ್ ರೀ ಟೈಮ್ ಹಾ ರೀ ಹನ್ನೆರಡು ಹನ್ನೆಡು್ಹತ್ರ ಟೈಮ ಹನ್ನೆರ ಹನ್ನೆಡುವ್ರೀ ಹಓ್ತನ್ರೀ ಬಸ್ಸಿಗೆ ಬಸ್ಸಿಗೆ ಹೋಗಿ ಒಗಿ ತೋರಿಸಿಕೊಡು ಬರ್ತನ್ರಿ
ಅ ಆರಾಮ್ಯಾರ ನಿಮ್ ಆಯ್ತ ಆತಾರ
ಹ್ಮ
ಹಲೋ
ಹ್ಮ ಅ್ರ ನಮ್ಮ್
ಹ್ಮ ಪನ್ ಹೆಂಗೊಂಡ ರೀ ಪಫೋನ್ ಮ್ಯನೆೇಜವಾ
ನನ್ ಆರಾಮ ಅನ್ಸ್ವಲ್ಪ ಇ
ಆ ರೀ
ಹ ಆರಾಮತಡ ಸ್ವಲ್ಪ ಅವನ ನಕ ಒಂದಸಲಿಗೆ ಏಲ್ಲ ಸ್ನ ಮಾಡ್ತ
ಆಯ್ತ ಆಯ್ತ
ಹ್ಮ
ಎಲ್ಲಿದ್ದರ ನೀವು
ಹ್ಮ
ಅಡಿಗೆ ಅನ್ ಮಾಡ್ರ ಮನ್ಯಾಗ
ಹ
ಆಯ್ತ ಆಯ್ತ್
ಹ್ಮ್ ಮಾಡ
ಬರರ
ಬ ಮಾಡಾರ
ನಾವು ಮೀನ ಮಾಡೀವಿ ನೋಡ್ರಿ
ಹ್ಮ್
ನ ಅನ ಕಾಟಕ್ ಹೋಯ್ತಾರ
ಮಾಡ
ಹ ಆಯ್ತ ಆಯ್ತ್ ನಿಮ್ ಕಾಕಾ ನಿಮ್ ಮಾಮವ್ರ ಹೆಂಗಾರ
ಹಾ ಆರಾಮ ರೀ
ಆಯ್ತ ಆಯ್ತ್ ರೀ ನಮ ಮ್ಯಳಿ ಮ್ಯಾಗ ಕುಂತಿ ನೋಡ ಸುಮ್ಮ
ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ್ ಹ್ಮ ಹ
ಚಾರ್ಜ್ ಎಲ್ಲ ಎರಡಂದಾರ
ಹ್ಮ್